ಸರ್ ಊಟ ಆಯ್ತಾ ಸರ್
ಆಯ್ತು ಮೇಡಮ್ ನಿಮ್ದ
ಊಟ ಆಯ್ತ್ ನೋಡ್ರಿ ಸರ್ ಹೇಗಿದ್ದೀರಿ ಸರ್ ಆರಾಮಿದೀರಾ
ಹಾ ರಮೇಶಮ್ಮಣ
ಸರ್ ಏನ್ ಮಾಡ್ತ ಇದೀರಿ ಸರ್ ಈಗೆಲ್ಲ ಹ ಆರಾಮ ಇದೀ ನೋಡ ಸ ಏನಿದೆ ಸರ್ ವಿಶೇಷತೆ ನಿಮ್ ಕಡೆ ಈಗ
ನಮ್ ಕಡೆ ಈಗ ಅಂದ್ರೆ ಈ ಏನಿಲ್ಲ ಮೇಡ್ ಊಟ ಮಾಡಿ ಸ್ವಲ್ಪ ಹೊರಗಡೆ ಬಂದ
ಹ ಹೊರಗಡೆ ಬಂದ್ರ ಸರ್ ಹಾ ಹಾ ಹಾ ಸರ್ ನಿಮ್ ಕ ಎಲ್ಲ ಏನ್ ಮಾಡ್ತಾ ಇದ್ದಾರೆ ಸರ್ ಜನಗಳು
ಈಗ ಸದ್ಯಕ್ಕೆ ಏನಿಲ್ಲ ಮೋಣ ಎಲ್ಲ ಖಾಲಿ ವರ್ಷ ಎರಡ್ ಬೆಳೆ ಇರ್ತಿದ್ಬಟ್ ಈ ವರ್ಷ ಒಂದೇ ಬೆಳೆ ಆಗಿದೆ
ಹಾ ಹಾ
ಅ್ರಂದಾಗಿ ಜನಗಳ ಖಾಲಿ ಇದ್ದಾರೆ ಮೇಡಮ್
ಓಹ ಹಂಗಂತೀರಾ ಅಂದ್ರ ಈಸರ ಮಳೇನೇ ಕಡಿಮೆ ಬಂದಿದೆ ಬಿಡ್ರಿ ಸರ್
ಹಾ ಹೌದ ಮಳೆ ಇಲ್ಲ ಮೇಡಮ್ ಇನ್ನ್ ಲೇಟ್ ಬರಕ್ ಮಳೆ ಬಟ್ ಡ್ಯಾಮ್ ಸ್ವಲ್ಪ ಗೇಟ್ ರಿಪೇರ್ ಇ ಹ
ಹ
ಹೊಸ ಗೇಟ್ ಕುಂದರ್ಸ್ತೀವಿ ಅಂತೇಳಿ ಡ್ಯಾಮ್ಂದನೇ ಮೇನ್ ಅಲ್ಲಿಂದನೇ ನೀರ್ ಬಂದ್ ಮಾಡಿದ್ದಾರೆ ತುಂಗಭದ ಡ್ಯಾಮ್
ಓ ಹಂಗಾಗಿನೇ ಬೆಳೆ ಬೆಳೆಕ ಆಗಿಲ್ಲ ಅಲ್ರಿ ಸರ್
ಹೌದೌದು ಕೆನಾಲಿ ನೀರ್ ಬಿಿಟ್ಟು ಬಿಟಲ್ರಿ ಎಳೇ ಬೆಳೆ ಬರದು ಅದ್ರಿಂದಾಗಿ ಅವ್ರ ನೀರ್ ಬಿಟ್ಟಲ್ಲ ಹ
ಏನ್ ಬೆಳೀತಾ ಇದ್ರಿ ಸರ್ ನೀವು ವರ್ಷದಲ್ಲಿ ಎರಡು ಬೆಳೆ ಬೆಳತ
ವರ್ಷದಲ್ಲಿ ಎರಡು ಬೇಳೆ ಮೇಡಮ ಭತ್ತ ಮಲ್ಲ ಮಿರ್ಚಿ ಆದ್ರೆ ಒಂದೇ ಬೆಳೆ ಮತ್ತೆ ಜೋಳ ಆಹ ರಾಗಿ ಹ ಅಂತ ಹೋದ್ರೆ ಎರಡು ವೇಳೆ ಬರ್ತದ್ರ ಸಂಜೆ
ಹಾ ಹಾ ಹಾ ಸರ್ ಭತ್ತ ರಾಗಿ ಸ ಹಾ ಸರಿ ಮೆಣಸನ್ಕಾಯಿ ವೆಲ್ಲ ಬೆಳಳ್ತೀರನಲ್ಲ ಸರ್ ನಿಮ್ ಕಡೆ
ಹೌದೌದ ಹೌದ ಮೇಡಮ್
ಓಹ ಈ ಸರಿ ಡ್ಯಾಮ್ ನಲ್ಲಿ ನೀರು ಖಾಲಿಯಾಗಿ ಒಂದೇ ಬೆೇಳೆ ಬಂದಿದೆ ಅಲ್ವಾ ಸರ್
ಹೌದೌದು ನೀರೇಏನ್ ಖಾಲಿ ಆಗಿಲ್ಲ ಮೇಡಮ್ ನೀರ್ ಇದ್ದಾವೆ ಅಲ್ಲಲ್ಲ ನೀರೇಏನ್ ಖಾಲಿಗಿಲ್ಲ ಮೇಡಮ್ ಬಟ್ ನೀರ್ ಇದ್ದಾವೆ ಬಟ್ ಹೋದ್ ವರ್ಷ ಗೇಟ್ ನಂಬರ್ ಮತ್ತ ಮ ಒಡ್ಕೊಂಡ ಹೋಗಿ ಫುಲ್ ಡ್ಯಾಮ್ ಫುಲ್ ಆದಾಗ ಆ ಇದಾಗಿತ್ತಲ್ಲ ೀ ಅದನ್ನ ಆಟೋಮೆಟಿಕ್ಗಿ ಬಂದ್ ಮಾಡಿದರಾ
ಹಾ ಸರ್ ಹಾ ಸ
ಮತ್ತ ಈಗ ಮತ್ತೆ ಅಲ್ಲಿೊಂದ ಅಲ್ಲಿೊಂದು ನಾಲ್ಕೈಐದು ಎಂಟ್ ಗೇಟ್ ರಿಪೇರ್ ಆಗ್ಯವ ಮತ್ತೆ ಬೆಂಡ್ ಬೆಂಡ್ ಆಗ್ಯವ ಮತ್ತೆ ನಾಳೆ ನೀರ್ ಬಂದಾಗ ತೊಂದ್ರರೆ ಆಗ್ತಾವ ಅಂತ ಹೇಳಿವ್ರು
ಹ
ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡು ನೀರ್ ಬಂದ್ ಮಾಡಿದ್ದಾರೆ ರೈತರಿಗೆ ನೀರ್ ನೀರ್ ಬಂದ್ ಮಾಡಿ ನೆಕ್ಸ್ಟ್ ಬೆಳೆ ನೀರ್ ಬಿಡ್ತೀವಿ ಸದ್ಯಕ್ಕೆ ಈಗ ಹೊಸ ಗ ಎಟ್ಟು ಕುರ್್ತೀವಲ್ಲಾ ಟೋಟಲ್ ಅಂತ ಹೇಳಿ ಎಲ್ಲಾ ಗೇಟ್ಗಳು ಹ ಹ ಕುಂದ್ರ ರ ಮ
ಓ ಇನ್ನು ಕುಂದರ್ಸ್ತಾ ಇದ್ದಾರಾ ಹಾ ಬೆಸ್ಟ್ ಬಿಡ್ರಿ ಸರ್
ಅದ್ರಿಂದಾನೇ ನೀರ್ ಬಂದ್ ಮಾಡಿ ರೈತರಿಗೆ ಎಲ್ಲಿ ಇದ್ ಮಾಡಿದಾರ ರೈತ್ರಿಗೆ ಏನೆಲ್ಲ ಈಗ ಈ ಸಲ ಬಟ್ೆ ಅಲ್ಲಿಗೂ ಆದ್ೂ ಕೂಡ ಕೆಲವೊಂದು ಆರ್್ದ ಒಂದೇ ಬೆಳೆ್ದಾರ ಮಿರ್ಚಿ ಬೆಳೆಸವ್ರಿಗೆ ನೀರ್ ಸಲ್ಟೇಜ್ ಬಂದಾರೀ
ಮೆಣ್ಸಿನ್ಕಾಯಿ ಸರ್ರ್
ಹಾ ಹಾ ಮೆಣಸನ್ಕಾಯಿ ಅವ್ರಗ ನೀರ್ ಸಳ ಬಂದ ಅವರಿಗೆ ಕೆಲವು ಅಲ್ಲಿಯ ಅಷ್ಟಕ್ಕೆ ಅಂದ್ರೆ ಅಲ್ಲಿ ಅಲ್ಲಿ ನೀರ್ ಇಲ್ದರಿಗೆ ಅದೆ ಎಷ್ಟು ಬೆಳಿತ ಅಲ್ಲಿ ಅಷ್ಟೇ ಮುಂದೆ ಏನ ಅವ್ರ ಲಾಭ ಅಂತ ಇಲ್ಲ
ಓ ಹಂಗಂದ್ರ ರೈತರು ಬಾಳ ನಷ್ಟದಲ್ಲಾರ ಅಂತ ಅಂದ್ಕೊಂತೀರಾ ಸರ್
ಹೌದ್ ಮೇಡಮ್ ಲಾಸ್ಟ್ ಈ ಸಲ ಎಲ್ಲ ನೀರಿಲ್ಲಾಪ ಅಂದ್ರೆ ಈಗ ನಡ ಮೇಡಮ್ ನೀರ್ ಇದತ್್ಕೊಂಡು ರೈತರು ಬೆಳೆ ಬೆ ಬೆಳೆಯಲಿಕ್ ಆಗ್ತಾ ಇಲ್ಲ
ಹೌದೌದೌದು ಸರ್
ಹಂಗಿದ್ದಾಗ ಹೆಂಗ ರೀ ಇವ್ರು ಮಾಡ್ಬೋದು ಬಟ್ ಎಲ್ಲಾ ಕೆಲ್ಸ ಮಾಡಕಕ್ ಅದೇ ಮೂರ್ ತಿಂಗ್ಳ ಟೈಮ್ ತಗೊಳಲ್ಲ ಬಟ್ ಆರು ತಿಂಗಳಾಗ ಬಂದ್ ಮಾಡ್ಬಿಟ್ರ ನೀರು
ಓ ಹಂಗಿದ್ದಾಗ ರೈತ ತ್ಗ್ ಬಹಳ ಕಷ್ಟ ಆಗುತ್ತೆ ಸರ್ ಹ್ಮ್
ಲ್ ಮತ್ತೆ ಒ ಆರು ತಿಗಳು ಕೆಳಗೆ ಎಲ್ಲ ಆರ್ಡರ್ ಕೊಟ್ಟ ಎಲ್ಲ ರೆಡಿ ಮಾಡ್ಕೊಂಡು ಕುುದರ್ಸಾಗ ಏ ಒಂದ್ ಮೂರ್ ತಿಗಳು ಟೈಮ್ ಆಗುತ್ತೆ ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನೀರ್ ಕಾಲ ಆಗ್ತವಲ್ಲ ಬೇಕಂದ್ರೆ ಆರಾಮ್ ಕುಂದ್ರಿಡ ನಡಿತತವ ಬಟ್ ಇವರು ಎಲ್ಲಾ ಬಂದ ಹ್ಮ್ ಮನೆ ಎಲ್ಲಾ ಬಂದ್ ಮಾಡಿ ರೈತರಿಗೆ ತೊಂದ್ರ ಕೊಟ್ಬಿಟ್ರ ಮೇಡಮ್
ಹ ಸರ್ ನಿಮ್ ಕಡೆ ಎಲ್ಲಾ ಇವು ಭತ್ತ ಬೆಳಿತೀವಿ ಅ ಹೇಳ್ತಾ ಇದ್ರಿ ಮತ್ತೆ ಇವು ಮೆಣಸನ್ಕಾಯಿಳಿತೀವಿ ಅಂತ ಹೇತಾ ಇದ್ರರಲ್ರಿ ಸರ್ ಅದನ್ನ ಯಾವ ರೀತಿ ಬೆಳೀಿತಾರೆ ಸರ್ ನಿಮ್ ಕಡೆ
ಬತ್ತ ಅಂದ ಅ್ರೆ ನಾವು ನೀರ್ ಬೇಕಾಗತ್್ರರಿ ಭತ್ತ ಬೆಳಿಗ್ ಆ ಬತ್ತ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ನೀರ್ ಬೇಕಾಗತ್ರಿ ಅದೇ ಮೆಣ್ಸಿನ್ಕಾಯಿ ಆದ್ರೆ ವಾರ ಹತ್ತು ದಿನಕ್ಕ ಒಂದ್ಸಲ ನೀರ್ ಬೇಕಾಗತ್ರಿ
ಹಾ ಹಾ ಹಾ ಸರ್ ಅದೇನು ಬೀಜಗಳು ತಂದು ಇದ್ ಮಾಡಿ ಹಾಕ್ತೀರಾ ಸರ್ ಅಥವಾ ಹ ಸ ಸಿಗಳು ಬರ್ತಾವಲ್ರ ಸರ್ ಆ ರೀತಿ ಅವನ ತಂದ್ ನಡ್ತೀರಾ ಹೆಂಗ್ ಮಾಡ್ತೀರ ಸರ್
ಫಸ್ಟ್ ಬೀಜ ತಂದು ಅದು ಸಸಿಮಂಡ ಅಂತೇಳಿ ಫಸ್ಟ್ ಸಸಿಮ ಕಂತ ಮೇಡಮ್ ಆ ಆ ಸಸಿಯನ್ನ ಆ ಬೀಜ ತಂದು ಸಸಿ ಮಾಡಿ ಅದನ್ನ ಒಂದ್ ತಿಂಗಳ ಆತ ಅದನ್ನ ಬೆಳಸಕ ಒಂದ್ ತಿಂಗಳಾದ್ಮೇಲೆ ಸಸಿಿನ ಸಣ್ಣ ಸಸಿನ್ ತಗೊಂಡ್ ಹೋಗಿ ಕತ್ವೋಗ ಗದ್ದಸ್ತಾರೀ ಅದು ಹ ಒಂದು ಒ ಎಕರೆಗೆ ಬಂದು ಒಂದ್ ಇಪ್ಪತ್ತು ಸೇರ್ ಆಗ್ತಾರೆ ಇಪ್ಪತ್ತರಿಂದ ಮೂವತ್ ಸೇರ್ ಆಕ್ತಾರೆ ಬೀಜ ಮೂವತ್ ಕೆ ಜಿ ಇಪ್ಪತ್ತೈದು ಕೆ ಜಿ ಬರುತ್ತದು ಅದು ಒಂದು ಸರಿಗ ಆಗತ್ ರೀ
ಹಾ ಸರ್
ಇದದರಿಂದ ನಾವವು ಕಷ್ಟಪಟ್ಟ ಬೆಳೆಸಿವ ಅಂದ್ರೆ ಐವತ್ತರಿಂದ ಅರವತ್ ಸಲವರೆ ಬರ್ತವ್ರೀ
ಹ ಒಂದ್ ಎಕರೆಗೆ ಐವತ್ತರಿಂದ ಅರವತ್ತು ಕ್ವಿಂಟಲ್ ಆಗುತ್ತಾ ಸರ್
ಇಪ್ಪ ಕ್ವಿಂಟಲ್್ಂಟಲ್ ಆಗ ಕಂಟ ಅಂದ್ರೆ ಮೂವತ್ತರಿಂದ ನಲ್ವ ಕಂಟಲ್ ಬರುತ್ತತ್ರಿ್
ಓ ಮೂವತ್ತರಿಂದ ನಲ್ವ ಕ್ವಿಂಟಲ್ ಆಗತ್ರಾ ಸರ್ ಚೆನ್ನಾಗಿ್ ಬರು ಬಂದಂಗ ಆಗತ್ತಲ್ರಿ ಸರ್
ಬರುತ್ತೆ ಮೇಡಮ್ ಬಟ್ ನಮಗೆ ಬೆಳೆಸಿದಂತಹ ಭತ್ತ ಅ ಸರ್ಕಾರಿ ಆ ಅದೇಂತಲ್ರರಿ ನೊಂದ ಒಳ್ಳೆ
ಹ ಸರ್ಕಾರದಿಂದ ಬೆಲೆ ಸರಿ ಸರಿಯಾಗಿ
ಕಡಿಮೆ ಆಗುತ್ತೆ ಬೆಲೆ ಅವರು ಸರಿಯ ನಿಗದಿಪಡಿಸಂತ ಬೆಲೆ ಕೊಡಲ್ರಿ ಬೆಲೆ ಕಡಿಮೆ ಕೊಡದಾರ
ಓಹ್ ಹೋ ಹೋ ಕಡಿಮೆ ಬೆಲೆಗೆ ತಗೊಳ್ತಾ ಇದ್ದಾರೆ ಹೌದೌದೌದು ಸರಿ
ಕಷ್ಟಪಟ್ಟ ಬೆಳೆಸಿದ ಬೆಳೆನೇ ಕಡಿಮೆ ಆಗಿ ಅಂತೇಳಿ ಇದು ಮಾಡ್ತಾರೆ ಆ ಇನ್ನು ಮಿರ್ಚಿ ಆದ್ರೆ ಕೆಲವೊಂದು ನರ್ಸರಿಲ್ಲಿ ಹಾಕಿ ಸಸಿ ತಗೊಬಡ್ತಾರೆ ಬೀಜ ಹಾಕಿ ಇಲ್ಲಾ ಕೆಲವೊಬ್ರು ಅಲ್ಲೇ ಹಸರಲ್ಲೇನನೆ ಸಸಿ ಕೊಂಡ್ಕೊ್ ಬಂದ್ ಹಚ್ತಾರೀ ಒಂದೊಂದ್ ಗಿಡ ಎರಡ್ ರೂಪಾಯಿ ಒಂದುವರೆ ಒಂದ್ ರೂಪಾಯಿ ಇಪ್ಪತ್ತು ಪೈಸೆ ಆತರ ಬೀಳ್ತರಿ ಸಣ್ಣದ ಒಂದು ಗಿಡ ಅದು ತಂದು ನಾವಿಲ್ಲಿ ಒಂದು ಅಕ್ಕ್ರ ಎಷ್ಟು ಗಿಡ ಹೋಗ್ತಾವ ಅಂತೇಳಿ ಅಂದಾಜ್ ಮೇಲೆ ತೊರ್ತವಿ ತ ಮೊದಲು ಸಸೆ ಹಚ್ಚಿದರೆ ಅವು ಹ ಒಂದ ಗ್ರಾ ಅಂದ್ರೆ ಈಗ ಏನೆಲ್ಲ ಅಂದ್ರೆ ಒಂದು ಈ ಹದ್ನೈದರಿಂದ ಇಪ್ಪತ್ ಸರ ಗಿಡ ಹತ್ತಾರ
ಓ ಹ ಹಾ ಹ ಹ
ಅವು ತಂದ ಹಚ್ತೀವಿ ತಂದ್ ಹಚ್ಚಿದ ಮೇಲೆ ಆ ಗಿಡನ ಸಣ್ಣದ ಇದ್ದಾಗಲಿಂದ ಆರು ತಿಂಗಳವರೆಗೆ ಕಾಪಾಡಿಕಂತ ಬಂದ್ರೆ ಆರು ತಿಂ್ಗಳಾದ ಆದ್ಮೇಲೆ ಹಚಿ ಬರ್ತಾವಲ್ಲ ಆ ಮಿರ್ಚಿ ತಗದು ಮತ್ತೆ ಅಲ್ಲಿ ಒಂದು ರಾಶಿ ಮಾಡ್ಕೊಂಡು ಅವ ಮತ್ತೆ ಅವೆಲ್ಲ ತುಂಬ ಕೊಂಡ್ ಒಂದ್ ಗಾಡಿ ತಗೊಂಡ್ೋಗ್ ಮತ್ತೆ ಮಾರ್ಕೆಟ್ ಹೋದ್ರ ಅಲ್ಲಿ ಅವರು ಏನ್ ರೇಟ್ ಕೊಡ್ತಾರೆ ಏನ್ ರೇಟ್ ಕೇಳ್ತಾರೆ ಅಲ್ಲಿ ಕಟ್ ಮಾಡರ
ಓ ಅದು ಎಷ್ಟು ಸರ್ ಅದು ಏನ್ ಕೆಜಿ ಗಟ್ಲನಾ ಅಥವಾ ಕ್ವಿಂಟಲ್ ಗಟ್ಲಾ ಸರ್ ಅದು
ಅದು ಕ್ವಿಂಟಲ್ ಕ್ವಿಂಟಲ್ ಗಟ್ಲೆ ಕೊಡ್ತಾರ ರೀ ರೇಟ್ ಇತ್ತಪ್ಪ ಅಂದ್ರೆ ಚೆನ್ನಾಗಿ ಇತ್ತಪ್ಪ ಅಂದ್ರೆ ರೈತ್ರು ಹೋಕೊತಾರ ರೀ ಇಲ್ಲಪ್ಪಾ ಅಂದ್ರೆ ಅದುಗ ಅಲ್ಲಿಗೆಏನಷ್ಟ ಇದ್ರಲ್ಲಿ ಕೆಲವರು ಉಳ್ಕೊಂಡಿದ್ದಾರೆ ಕೆಲವರು ನಷ್ಟ ಆಗಿದ್ದಾರೆ ಅಂದ್ರೆ ಬೆಳೆಯ ಅವ್ರಿಗೆ ಬೆಳೆದೈತೆ ಬೆಳೆಲ್ದವರಿಗೆ ಇಲ್ಲ
ಓಹ ಹೌದ್ರಾ ಸರಿ ಈಗ ನೋಡ್ರಿ ಮತ್ತೆ ತಂಗಿದಾಗ ನೀರ್ನು ಕಡಿಮೆ ಇದು ನೀರ್ನು ಬಿಟ್ಟಿಲ್ಲ ಅಂತಂದ್ರೆ ಪಾಪ ಬಾಳ ನಷ್ಟ ಆಗಿರುತ್ತ ತ
ಹೌದ ಮೇಡ್ ಈಗ ಕೆಲವೊಬ್ರುಂ ಉಚಿತವಾಗಿ ಅಂತಂದ್ರೆ ಈಗ ಮೇ ತಿಂಗಳಲ್ಲಿ ಹಚ್ಕೊಂಡ್ ಇಡ್ತಾರ ಅಂತವರು ಹೂ ಸಸಿ ಹಚ್ ಮೇ ತಿಂಗಳಲ್ಲಿ ಸಸಿ ಹಾಕೊಂಡು ಜೂನ್ ತಿಂಗಳಲ್ಲಿ ಹಚ್ಕೊಂತಾರ ಅಂತವ್ರ ಬೋರ್ ಇರ್ತಾರೀ
ಹ
ಅವ್ರರು ಬೋರ್ರ್್ದಾರ ಏನ್ ಮಾಡ್ತಾರ ಜನವರಿ ತಿಂಗಳಲ್ಲಿ ಕೀಳ್ತಾರೆ ಮೆಣ್ಸನ್ಕಾಯಿ
ಹಾ ಹಾ ಹಾ ಸ
ಕೀಗಳು ಜನವರಿ ತಿಂಗಳಲ್ಲೇ ಕೊಟ್ಕೊಂಡು ಬಂದ್ಬಿಡ್ತಾರೆ ಅವಾಗ ಅವ್ರಿಗೆ ಒಳ್ಳೆ ಬೆಲೆ ಸಿಗುತ್ತೆ ಈ ಕೆಲವೊಬ್ರು ಕೆನಲ್ ಅಂದ್ರೆ ಟಿ ಬಿ ಡ್ಯಾಮ್ ನೀರ್ ಬಂದ್ಮೇಲೆ ಕೆನಲ್ ನೀರ್ ಹಚ್ತಾರಲ್ಲ ಅವ್ರ್ದು ಬೆಳೆ ಬರೋ ಅಕೆ ಮಾರ್ಚ್ು ಏಪ್ರಿಲ್ ಬೇಕಾಗತ್ರಿ ಹ ಒಂದ ಎರೆಡು ತಿಂಗಳು ಹೆಚ್ಚು ಕಡಿಮೆ ಆಗುತ್ತೆ ಬಟ್ ಫಸ್ಟ್ಿಗೆ ಸಿಕ್ಕಿರ್ತಕ್ಕಂಂತ ಬೆಲೆ ಎರಡನೇ ಸಲ ಲಾಸ್ಟ್ಿಗೆ ಸಿಗಲ್ ಹ
ಹ ಸರ್ ಹೌದೌದೌದು ಸರ್ ಹಗೆ ಆದಾಗ ಸ್ವಲ್ಪ ಬೆಲೆ ಹೆಚ್ಚು ಕಡಿಮೆ ಆಗಿ ಲಾಸ್ ಆಗ್ತಾರ ಅಂತೀರಾ ಹ ಸರ್
ಹೌದೌದು ಆದ್ಮೇಲೆ ಇವ್ರಿಗೆ ನೀರನ್ನು ಸ್ವಲ್ಪ ಕಡಿಮೆ ಆಗಿರ್ತವ್ರ
ಹೌದೌದು ಸರ್ ಮತ್ತೆ ಬೆಳೆನೂ ಚೆನ್ನಾಗ್ ಬಂದಿರಲ್ಲ ಅನ್ಸುತ್ತೆ ಸರ್ ಅವಾಗ ಅದು ಸ್ವಲ್ಪ ಚೆನ್ನಾಗ್ ಬಿಡುವಂತ ಕಾಯಿನೂ ಕಡಿಮೆ ಆಗ್ಬಿಡುತ್ತೇನೋ ಅನ್ಸುತ್ತೆ
ಒಳ್ಳೆ ಕಾಯಿ ಬಿಡೋ ಟೈಮಲ್ಲಿ ನೀರ್ ಕಟ್ಟಾದ್ರೆ ಮತ್ತತ್ ಕಾಯಿನ್ನ ಸ್ವಲ್ಪ ಹೆಚ್ಚ ಕಡಿಮೆ ಕಡಿಮೆ ಬೆೀಳತತ್ ರರಿ
ಹಾ ಹಾ ಹಾ ಸರಿ
ತೊಂದ್ರ ಆಗತ್ತೆ ಅದು ಒಂದ್ೆಡೆ ಒಟ್ಟು ಮ ಈಗ ಜನಗಳು ಬೆಳೆ ಎಲ್ಲ ಎಣ್ಣೆ ಬೆಳೆ ಇದ್ರೆ ಸ್ವಲ್ಪ ಮುಂದೆ ಏನಾದ್ರು ಬೇರೆ ಮಾಡ್ಕೊಳಕ್ ರೆಡಿ ಇರ್ತಿದ್ರು ಮುಂದೆ ಏನು ಮಾಡ್ಕಾರ್ದಂಗ ಸುಮ್ನೆ ಇವಾಗ ಅಷ್ಟೇ ಮನಲ್ ಕು ತಿನ್ನಂಗ ಆಯತ್ರಿ
ಓ ಕಷ್ಟ ಸಂಕಷ್ಟಕ್ಕೆ ಈಡಾಗಿರಂತ ಅಂತೀರಾ ಸರ್
ಹೌದೌದು ಏನೋ ಸ್ವಲ್ಪ ಅವರಿಗೆ ಪುಣ್ಯವಂತ ಹೇಳಿ ಇವಾಗ ಅದು ಉದ್ಯೋಗ ಖಾದ್ರರಿ ಯೋಜನೆ ಅಂತೇಳಿ ಗೌರ್ಮೆಂಟ್ ಪಂಚಾಯತ್ ಕಡೆಯಿಂದ ಕೊಡ್ತದ್ರಿ ಮರೇಗ ಕೆಲ್ಸ ಅಂತ ಹೇಳಿ
ಓ ನರೇಗಾ ಕೆಲ್ಸ ಹ ಹೌದು ಸರ್ ಕೇಳಿದ್ದೀನಿ ನಮ್ ಕಡೆನೂ ಮಾಡ್ತಾ ಇದ್ದಾರೆ ಎಷ್ಟು ಮುನ್ನೂರ ಎಂಬತ್ತನ್ನು ಮುನ್ನೂರ ತೊಂಬತ್ತು ಕೊಡ್ತಾ ಇದ್ದಾರೆ ಸರ್ ಗ್ರಾಮ್ ಪಂಚಾಯತಿ ಕಡೆಯಿಂದ ಅಂತ ಹೇಳ್ತಾ ಇದ್ರು ಸರ್ ಸರ್ ನಾನು ಕೇಳಿದ್ದೀನಿ ನಮ್ಮ್ ಮೂರ್ ಕಡೆ ನಿಮ್ ಕಡೆನು ಇದದೆೇನಾ ಸರ್ ಅದು
ಇದದೆ ಇದೆ ಇದೆ ಮೇಡಮ್ ಅದು ನರ ಕೆಲ್ಸ ಅಂತೇಳಿ ನೂರ್ ದಿನ ಕಾಲಕ್ ಕೊಡ್ಬೇಕ್ರಿ ಆ ಆ ಕೆಲ್ಸ ಇವಾಗ ಇವರಿಗೆ ಸ್ವಲ್ಪ ಉಳಿತಾಯ ಆಗತ್
ಓ ಹೋ ಹೋ ಹ ಅವ್ರರಿಗೆ ನೂರ್ ದಿನಾನ ಕೆಲ್ಸ ಕೊಡ್ತಾರೆ ಸರ್
ನೂರ್ ದಿನ ಅಂದ್ರೆ ನೂರ್ ದಿನ ಕೊಡಲ್ರೀ ಮೇಡಮ್ ಈಗ ಎಲ್ಲಾರ ಇರ್ತಾರಲ್ಲ ಎಲ್ಲಾರಗ ಒಂದೊಂದು ಟೀಮ್ ವೈಸ್ ಕೊಡ್ತಾರೆ ಅ ಜನ ಟೀಮ್ ಮಾಡಿರ್ತಾರೆ ಅವ್ರಿಗೆ ಒಬ್ಬರಿಗೆ ಒಂದೊಂದಂದು ವಾರ ಒ ಒಂದೊಂದು ಟೀಮಗೆ ಒಂದೊಂದಂದು ವಾರ ಕೊಡ್ತಾರ ರೀ ಎಲ್ಲಾರ ಟೋಟಲ್ ಊರ ಎಲ್ಲಾರ ಯ ಪಕಲ್ಲಾ ಹ ಆ ಟೀಮ್ ವಜ್ ಮಾಡಿ ಟೀಮ್ ಒಂದ್ ಕಡಿಂದ ಕೊಟ್ಟ ಅ ಬರ್ತಾರೆ ಅವ್ರ ಕಂಪ್ಲೀಟ್ ಅಂದ ಮತ್ತೆಸ್ಟ್ ಏಳ್ನರ್ ಕೊತಾರೆ
ಹೂ
ಆತರ ಮಾಡೋದ್ರಿಂದ ಇಲ್ಲ ಅಂದ್ರೆ ಎಲ್ಲರಿಗ ಒಂದು್ ಇಪ್ಪತ್ತರಿಂದ ಮೂವತ್ತು ದಿನ ಸಿಗುತ್ತ ಅಷ್ಟೇ ರರಿ ಇನ್ನು ಎಪ್ಪತ್ತು ದಿನ ಖಾಲಿ
ಓ ಹೌದ್ರಾ ಸರ್ ಇಪ್ಪತ್ತರಿಂದ ಮೂವತ್ತ ದಿನ ಅಷ್ಟ ಸರ್ ಕೆಲ್ಸ ಸಿಗದು ಅವ್ರಿಗೆ ಅಂದ್ರ ಅಲ್ಲಿ ಮತ್ತೆ ಯಾರು ಹೋಗಿ ಮತ್ತೆ ಪ್ರಶ್ನೆ ಮಾಡಲ್ವಾ ಸರ್ ಅವ್ರು ಗ್ರಾಮ ಪಂಚಾಯತ್
ಪ್ರಶ್ನೆ ಮಾಡಲ್ಲಂದ್ರೆ ಅವ್ರ ಏನಂತಾರ ಇನ್ನ ಉಳ್ಕಿದರಿದಾರಲ್ಲಪಾ ಅವ್ರಿಗೆ ಕೊಡ್ಬೇಕಲ್ಲ ಎಲ್ಲಾರಗ ಅಂತ ಇದು ಮಾಡ್ತ ಎಲ್ರಿ ಒಟ್ಟಿಗೆ ಕೊಡಲ್ರಿ ಅವ್ರು ಒಟ್ಟಿಗೆ ಕೊಟ್ರೆ ಆಗುತ್ತೆ ಬಟ್ ಅವ್ರ ಕೊಡಲ್ಲಂಗ
ಓ ಸರಿ ಸರ್ ಸರಿ ಸರ್ ಕೆ ಕೆ ಸರ್ ಮಾಡ್
ಓ ಸರಿ ಓಕೆ ಓಕೆ ಮಾಮ್
ಓಕೆ ಸರ್
ಹ್ಮ